ಹಲೋ ಹಲೋ ಹಲೋ ಹಾ ಈ ಕೇಳಸಪ್ಪ ಎಲ್ಲದೀವು
ಇಲ್ಲಿ ಆಿ ಅಂಗಡಿಿಗೆ ಹೊಂಟಿದೆ
ಹಾ ಅಂಗಡಿ ಯಾಕ
ಆ ಅಂಗಡಿ ಯಾಕ ಹೋತರಿ
ಆ ಹೆಂಗ್ಗೆ ಏನ್ ಕೆಲ್ಸ ಏನ ಅವ್ರ
ಅಲ್ಲೇ ಆಯ್ ಏನಾರು ತಿನ್ನೋದು ಪ್ಪಾ ಏನಾರು ತಿನ್ನೋದ ಐದು ಅಂಗಡಿಯಾಗ
ಹಾ
ಮತ್ತೆ ಬಂದ್ ಮಾಡೇನ್
ಬ
ಹ್ಮ್
ಪ ತುಂಬೇ ರತಿಗ
ಹ್ಮ್
ನಾ ಹೋಗಿ ಏನ್ ತಿನ್ ಸ ಏನೋ ಎ ಚನ್ನ ಪ್ಲೇ ಸುಮ್ಮ ಅಲ್ಲಿ ಅಂದ್ರ ನೆ ಕೂಡಿ ಆಯ್ತುತ
ಹೆಂಗ ನೋಡ ಆಯ್ ದುಕಾನ ಹಮ್ಮ ಮೈನಾರ ಅಂಟಿ ಬರ್ಲಿ ಹೋಗಾಣ
ಎ ರೀಟ್ಟಿಗೆ ಬಯಲ್ಲಲ್ಲಿ
ರೋಡ್ ಬಾಗ್ಲಗೆ ಗಡ ತಳಗೆ ನಿಲ್ಲವಾಯನಗ
ಅ ಅಂಗಡಿ ಹಿಂದಡ ನ ಪುರ್ನಾಗ
ನರಿ ಅಲ್ಲಿ ನಡಿ ನಿನ್ನೆ ಈ ಕಡೆ ಹೋಗಿದ್ದ ಮೈದಾರ ಗಂಟೆ ಬಳಿ
ಎ
ಶಂಕರ್ ಕರ್ಕೊಂಡ ಹೋಗಿದ್ದ ಶಂಕರ್ ನ ಸಂದೀಪ್
ಹ ನೀ ಬ
ಹಾ
ನಿಮ್ದ ಎಲ್ಲ ಜೇವರಯ್ತ
ಹಾ ಹ ಸಂಪೆ ಆಗ ಬರ್ತನ್ ನಿಮ್ ದೋಸ್ತ್
ಎನ್
ಹಾ ರೋಕಾ ಹಾಕಿದೇನು ನನಗೆ ಆಚಿದನಪ್ಪ ನನ್ನ ಬಳ ಇಲ್ಲ ಅಂದೆ
ನ ರೂಪಾಯಿ ಕೊನೆ ಎಂಟುನೂರು ರೂಪಾಯಿ
ನೀ ಕೊಡ್ಬೇಕ್ರ
ಹಾ ನಾನ್
ಹಾ ಹಾ ನೀ ಯಾಕಸ್ಕೊಂಡ್ ಬಂಬ್ರಿ
ನಂಗ ಅವತ್ ಫೋನ್ ಪೇ ಮಾಡಿದ ಕ್ಯಾಶ್ ಕೊತ ಅವತ್ ಕ್ಯಾಶ
ಹಾ
ಯಾ ಹ ಯಾರಾದ್ರೂ ಆಗ್ಬೇಕ
ಹ ಎಷ್ಟ ಕರ್ಚು ಮಾಡಿ ಬನ್ನಿ
ಯ ಒನನ್ ಬ್ಯಾಗಿನ್ ಟೆಂಪರ್ ಗ್ಲಾಸ್ ಮತ್ತೆ ಬ್ಯಾಗ್ ಕವರ
ಸ ಹ
ಹ್ಮ್
ಐವತ್ನಾಲ್ಕು
ಹ್ಮ್ ಕೆವಸ ಹೊಲ್ತಲ್ಲ
ಹಲೋ
ಹ್ಮ ಕೆಲಸ
ಹಲೋ
ಹ್ಮ್್ಮ ಕೆಲಸತ್ತ
ಇಲ್ಲಿ ಒಂದ್ ಎಮೆ ಬಂತ
ಹಾ ಇಲ್ಲಿ ಒಂದ್ ಎಮ್ಮಿ ಬಂತ ನನ್ ಮುಂದ ಒಂದು
ಹ್ಮ
ಮತ್ತ ಅದ್ರೆ ಇನ್ನೊಂದೆಮಿಗಂತ
ಹಾ ಅದ್ರ ಹಿಂದೊಂದೆ ಮೀ ಬಂತು
ಹ್ಮ್ ಮತ್ತ ಇನ್ನೊಂದ ಎಮಿ ಬಂತು
ಹ್ಮ್ ಅಲ್ಲೊಂದು ಹಊರಿಪಂತ
ಹ್ಮ್
ಈ ಬಾರ ಗಾಡಿ ಮ್ಯ ಕ್ರಿಕೆಟ್ತ ರೂಪಾ ನ ಬತೇಕ
ಹ್ಮ್
ಎ ಅದಕ್ಕೆ ಎರಿ ಎಡಕತ್ತೆ
ಮಂಗ ರೆಡ್ಡಿ ಉಡಿಯರ ಬರಲ್ಲ ಈ ನೋಡ್ರ
ಅವರು ಬರ್ಲ
ಬರ್ತಿರ್ಲ ಒಂದ್ ಎರಡ್ ದಿನ ಇದದ್ ಬರ್ಲ ಯಾರ
ಹಾ ನಿನ್ನ ನಿನ್ನೆ ಮ
ನಿನ್ನೆ ಬಂದ್ರೆ ನಿನ್ನೆ ಅಲ್ಲ
ವಲ
ಹಾಸ್ಟೆಲ್ ಬಯಸ್ ಹಸ್ಟೆಲ್ದಾಗ ಅಡ್ಗೆ ಮಾಡಕ್ ಹೋಗ್ಯ ನಿನ್ನೆ
ಹ
ಹ
ನಿನ್ನೆ ನಿನ್ನೆ ಯಾಕೆ ಅನುರಾಧ ಅವರೆಲ್ಲ ಬಂದಿರಲ್
ಎಲ್ಲಿ
ಇಯೆ
ಹಾ ನೀ ಯಾವಾಗ ನೋಡರಿ
ನಾ ನಾಗೇಶ್ ಮ ಮಗತಿ ಅ ಬ ಒ ಚ ಕ
ಹಾ
ಹಾ
ಹಾ ಮತ್ತೆನ್ ನಡ್ಸ
ದನಕ್ಕೆ ಏನ್ ಮಾಡಬೇಕ ಒಂದು ಎರಡು ಟಾಸ್ಕ್
ಹಾ ಹೇಳ ಏನ್ ಹೇಳತನೆ
ಈಗ ಎರಡು ಕ್ಲಾಸ್ಗೆ ಆಗ್ಯಾವ ಈಗ ನಮ್ಮ ಮೂರು ಕಾಸ ಕ ಮ್ಯ ನ ಮುತೆ ಯಪ
ನಾ
ಮತ್ತೆ ಬರ್ತೇನಾ ಎಷ್ಟು ಹದ್ಿನೈದು ಹದ್ಿನೈದು ಕಾಲು ಬರ್ತಾವ ಐದು ಕಾಲು ಬರ್ತಾವ ಮೂವತ್ತು ಕಲ್ ಕಂಟಿನ್ಯೂ
ಕಂಟಿನ್ಯೂ ಆಯ
ಏನ್ ತಗ ಮಾರ
ನೀ ಎಂತ್ದ
ಎ ಮ ನೀ
ಆಯ್ತ ತೋ ಶ ಹೆಂಗಾದ್ ಏನಾರ
ಭಷ ನಿ ಭಷೆದಾಗ ಮಾತಾಡೋ ಹ ಒಂದ್ ಹತ್ತು ರೂಪಾಯಿ ನೀರು ಬಿಿಟ್ಟ ಎರ್ದ ಎರಡ್ ಚಿಪ್ಸ್ ತಗೊ ಒಂದ್ ನೀರಿ ಮೆಟಲ್ ತಗೋ ಹತ್ ರೂಪಾಯಿ ಅ ಇಲ್ಲೇ ಕೂಡ
ಹೂ ಯಾವ್ ಜೂಸ್ ಬೇಕ್ ನಿಂಗ
ನಂಗ್ ಚಿಪ್ಸ್ ಬೇಡ ದಾಲ್ ತಗೋ ಮುಗ್ ದಲ ಏ
ಹಾ
ಹೌ ನೀ ಎಂಥದು ತಗೊಂಡಿ ಸೇಮ್ ತಗೋ ಇಬ್ರಿಗೂ
ನಾ ಇದು ತಗೊನ್ನಿ
ಎನ್
ಪಂಜಾಬ್
ಪಂಜಾಬ್ ಬೇಡ ಸರಿ ಇಲ್ಲ
ನಾ ಯಾವದ್ರ ಬೇರೆ ತಾರ್ನಿ ನಿಂಗೆ ಬೇರೆ ತಾರ್ನಿ ತಗೋ
ಹ ಒಂದ್ ನೀರಿನ ಬಾಟಲ್ ತಾ ಹತ್ ರೂಪಾಯ
ನ ಪಾಣಿ ಬಟಲಿ ಜೆ ಕಕ ನಿನಗ್ ದಾಲ್ ತಗೊಂಡಿ ನೋಡು
ಹೂ
ಮತ್ತೇನ್ ನಡ್ಸಿ
್ಮ ಮತ್ತೆನೀಲ್ಲ
ನೀತ್ತು
ನೀ ಗೇಮ್ ಯಾಕ್ ಆಡ್ತಿ
ಗೇಮ್ ಆಲ್ ಫೋನ್ ಇದ ಸ್ವಲ್ಪ
ಏನ್ ಆಗ್ಯದಪ್ಪ
ಇಲ್ಲ ಲ್ಯಾಬ್ ಹೊಡಿತ್ತಂದೆ
ಹೂ
ಯಾವ ಹೊಡ್ತದ ಅದಕ್ಕೆ ಆಡೋದ್ ಬಿಡ್ತೀನಿ
ಯಾದಕ್ ಲೆ ಉಡಿಸು
ಸಣ್ಣಂದ ದಿವಸ
ಹೂ
ಒಂದ್ ವರ್ಷ ಪೋನ್ ತಗೊ ಮತ್ತ
ತೊಗಮ್ ತೊಗಮ್
ಹೇ
ಹ
ಯಾವತ್ತೂ ತಗೋತಿ
ಒಮ್ಮೈಲೆ ಐಫೋನ್ ತೊಗೊಲೊದು
ಐಫೋನ್ ತಗೋಬಾಡೋ ಐಫೋನ್ ಸರಿ ಇಲ್ಲ ಅವು
ಹಾ ಎಮ ಎಲ್ ಐಫೋನ್
ಅಂದ್ರೆ ಸ್ವಲ್ಪ ಬೇದ ಭಾವ ಅದೋ
ಇಲ್ಲಿ ನೆಡೆತದ ಐಫೋನ್ ಅವರಾನೆ ಬೇರೆ
ಹೂ
ಚನ್ನ ಕಾಲ್ ಬಾನಕತದ
ಹೂ
ಕುದ ಕುುದ ತಿಿನಕತಿನಿ ಹಲ್ ಬರಕತ್ತದ ಹ್ ಬತತ
ಹ ವ ಲಿಂಗು ಸಮೀ ಜೊತೆ ಒಂತ ಟಾಸ್ಕ್ ಮಾತಾಡಿದೆ ಇಲ್ಲ ಲಿಂಗುಸ್ವಾಮಿ ಜೊತೆ ಮಾತಾಡಿದೆಲ್ಲಿ
ಇಲ್ಲ ಆ
ಇದ
ಮಾತಾಡ್ಬೇಕ ಒಂದು ದಿನ
ಯವತ
ರಾತ್ರಿ ಮಾತ್ರರ
ರತ್ರಿ
ಹ್ಮ ಈಗ ನಿನ್ ಜೊತೆ ಮುಗಿಸ್ತೇನೆ ಎಲ್ಲಾ
ಹ್ಮ್ ನ ನ ಈದು ಟಸ್ಕಾಾವ
ಹ್ಮ
ಇನ್ನ ಮೂರು ರಸ್ತ
ಹ್ಮ
ಮತ್ ಕಾಲೇಜ್ನ ಎಷ್ಟ ಸರಿ ಹೆಂಗಾರ
ಹ್ಮ್ ಈ ಶಧು ಮಟ್ರ ರವಿಶಂಕರ್ ಸರ್ ಚಲವ ಸರ್ ಹ್ಮ್
ಎಾಮ ನ ಎಕ್ಾಮ ಪೇಪರ್ ತೋಸ್ತು ರ ಎಕ್ಾಮ ಥೋಡೆ
ಕೊಡ್ತಾರಲ್ಲ
ಯಾವತ್
ಹೌದ ಕೊಟ್ಟಿಲ್ಲ ಇಪ್ಪತ್ನಾಾಲ್ಕಿನಕ್ಕ
ಈ ಸಲ ಕೊಡಲ್ಲ ಅಂತ ಹೇಳನ ಅಲ್ಲ
ಹಏ ಕೊಡ್ತಾರ ಕೊಡ್ತ ಕೊಡ್ತ
ಕೂಡಲ್ಲಂತಳೆ ನೋವ
ಹ
ಕುಡಲಂತದ್ ಮೆ ಕುಡಲ
ಹ ಫಸ್ಟ್ಿಂಗ ಕೊಡಲ ಅಂದರು
ಹೇಳಲ್ಲ ಪಶ ಶಿವಶಂಕರ್ ಸರ್ ಬಂದು ಕುಡುವನ್ ಹೇಳೇನು ಈಸಲ ಏನ್ ಮಾಡ್ತಾನ ಏನಲು
ಾ ಕೊಡ್ಲಿಕ್ಕೆ ನೋಡುದ ಈಸಿ ಆದ ಸಬ್ಜೆಕ್ಟ್
ಹ್ಮ್
ಈಗಿದ್ದಲ್ಲ ಈಸಿನಯ
ಮತ್ತ ಮನ್ನ ಎಡ ಸರ್ ಪೇಪರ್ ತರ್ಸ್ರ ಆದ್ರೆ ಎಷ್ಟು ಬಂದವ ನೀನು
ಅತ್ತಮ್ಮದ
ತೊಂಬತ್ತು ಎಲ್ಲರ ಕ್ರ್ಯಾಪ್ ಕೊಡ್ತಾರೆ ನಿ ನೀನ
ನಾ ನಾನೇ ಹೊಡ್ಕೊಂಡೆ
ಹ್ಮ ಹ್ಮ ನನಗೆ ಬೇರೆಯವರು ಹೊಡದಾರೆ ಹ್ಮ್
ಎ ಎ್ದ ಸಂಸ್ ತಪ್ಪ ಬರ್ದಿದ್ದ ಬರಿಾಗತ್ತಿದ ಅಲ್ಲಿೇ
ಹ್ಮ್
ಇದದು್ ಬರ್ದೆ ಒಂದ ಮಾರ್ಕ್ಸ್ ಕಟ್ ಮಾಡಿದ
ಹ್ಮ್ ಹ್ಮ್ ಹ್ಮ್ ಇಪ್ಪತ್ ಮಾರ್ಕ್ಸನ್ ಕರೆಕ್ಟ್ ಬರ್ದೀನಿ
ಹ್ಮ್
ಸುಳ
ಸವಾ
ಹ್ಮ
ಮೂರ್ ಎರಡು ಸಲ್ ತಗ ಬರ್ದನ್ ನ
ನಾ ಎಡಿಷ್ನಲ್ ತಗೊಂಡಿಲ್ಲ ನನ ಹತ್ತೊಂಬತ್ ಮಂದಿವಲ್ಲಾ
ಮೂರು ಅಡಿಷನಲ್ ತ ಎಲ್ಲಾ ಲಾಂಗ್ ಲಾಂಗ್ ಬರ್ತಿನನ ಎಲ್ಲ ಪಾಯಿಂಟ್ಸ್ ಒಂದ್ ಕೊರ್ಸ ಪಾಯಿಂಟ್ಸ್ ಹನ್ನೆರಡು ಹತ್ತು ಹನ್ನೆರಡು ಬರ್ತಿನನಿ
ಹ್ಮ್ ಹ್ಮ್ ಅದಕ್ಕೆ ಮಾರ್ಕಸ್ ಕೊಟ್ಟೆ ನಿಂಗಲ್ಲ
ಹ್ಮ್
ಹ ಹ
ಎಷ್ಟ ಸೆಕೆಂಡ್ ಆಯ್ತು
ಹತ್ತು
ಆಾ ಸ್ತ ಹೊರಕ್ ಬಂದ ಹ್ಮ್